ಹಲೋ ಹ್ಮ್ ಏನ್ ಮಾಡುತ್ತಿದಿಯಾ
ನಾನ್ ಇವಾಗ ಸ್ನಾನಕ್ಕೆ ಹೋಗೋಣ ಅಂತಿದ್ದೆ
ಹ್ಮ ಏನ್ ಮಾಡಿದೆ ಹಂಗಾರ ಬೆಳಗಿಂದು
ಬೆಳಿಗ್ಗೆಯನ್ನ ನಿನ್ನೆ ನೆನ್ಸ್ಕೊಂಡಿದ್ದೆ ಕಾಣೆ ಶ್ವೇತಮ್ಮ
ಯಾಕೋ
ನೀನ್ ಯಾಕೋ ನೆನಪಾಗ್ತಿದ್ದೆ
ಏನ್ ಅನಂದರಿ ಕೆಲಸಕ್ಕೆ ಅವ್ವ
ನಿನ್ ಮೇಲೆ ಎಕ್ಸ್ಟ್ರಾ ಲವ್ವು ನನ್ಗೆ
ಅಯ್ಯೋ ದೇವ್ರೇ ಹ
ಮತ್ತೆ ಇನ್ನೇನ್ ಸಮಮಾಚಾರ
ಹೇಳ್ಬೇಕು
ಬೆಳಗ್ಗೆಯಿಂದ ಏನ್ ಮಾಡ್ದ
ಬೆಳಿಗ್ಗೆಿಂದಏನ್ ಮಾಡ್ದ ಬೆಳಿಗ್ಗೆಿಂದ ನಷ್ಟ ಮಾಡ್ ನಷ್ಟ ತಿಂದ್ಮೇಲೆ ಬ್ಲೌಸ್ ಕಟ್ ಮಾಡೋಣ ಅಂತ ಕೂತ್ಕೊಂಡೆ ನನ್ಗಚರ ಮಿಷಿನ್ ಕೈ ಕೊಡ್ತು ಮಿಷಿನ್ ಕೈ ಕೊಡದೇ ಮನನೆೇ ಮೆಸಕ್ ಕೈ ಕೊಟ್ಟೈತೆ
ಹಾ
ಹಂಗು ಎಡ್ರ ಒಂದು ಡ್ರೆಸ್ಸಂದು ಟ್ಯಾಪ್ ಕಟ್ ಮಾಡಿತೆ
ಹ್ಮ್
ಈಗ ಮಧ್ಯಾಹ್ನ ಅಡ್ಗೆ ಮಡಿಕೆನ್ ತಿಂದು ಕೂತಿದ್ದು
ಹ ಹಾ ಳ್ದಕ್ಕೆ ಏನಾಗಿದೆ ಮಿಷಿನು
ಹ ಏನಂತ ಗೊತ್ತಿಲ್ಲಪ್ಪ ಮೊನ್ನೆ ಇದ್ದಕ್ಕಿದ್ದಂಗೆ ಒಳ್ಳ ಶಟೇಜ್ ಕಡಿಮೆ ಜಾಸ್ತಿ ಆಗ್ಬಿಡ್ತು ಒಂದ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ ಅವಾಗ ಈಗ ಮಿಷಿನ್ ಅಂದ್ರೆ ಲೈಟ್ ಇದಾಗುತ್ತೆ ಇದು ರನ್ನಿಂಗ್ ಆಗ್ತಿಲ್ಲ
ಹ್ಮ
ಇ ನಾ ಮತ್ತೆ ನೀವ್ ಅಣ್ಣಂಗ ಬೀಚ್ ಕಟ್ಟ ಸರ್ ಮಾಡಿದ್ರು ಮತ್ತೆ ನೆನೆೆ ಹಂಗೆ ಲೂಸ್ ಲೂಸ್ ಇದಾಗ್ತಾ ಇತ್ತು ಹಂಗ ವೈರ್ ಕನೆಕ್ಟ್ ಮಾಡಿ ಮಾಡ್ಕೊಂಡು ಒಂದ ಬ್ಲೌಸ್ ಸ್ಟಿಚ್ ಮಾಡ್ದಿದೆ
ಹ್ಮ್
ನಾ್ ಸ್ವಲ್ಪ ಇತ್ತು ಸ್ಟಿಚ್ ಮಾಡೋದು ಮತ್ತ ಹಂಗೆ ಆಫ್ ಆಗ್ತಿತ್ತಲ್ಲಾ ಅಂತ ಹೇಳಿದ್ರೆ ನಿಮ್ಮ ಅಣ್ಣ ಸರಿ ಮಾಡ್ತೀನಿ ಅಂತ ಬ ಒಂದು ಸರಿ ಮಾಡಕ್ ಹೋದ್ರು ಬೋರ್ಡೆ ಡಮ್ ಅಂತ ಒಂದ ಸತಿ
ಯಪ್ಪಾ ಏನಾಗಲಿಲ್ಲ ತಾನೆ
ಏನ್ ಆತದೆ ಮಿಷಿನ್ ಬೋರ್ಡ್ ಸುಟ್ಟು ಐತಿ ರಿಪೇರಿ ಮಾಡುಸ್ಬೇಕು ಈಗ ಹಾ ಅದೇನ ಚಿಿಲ್ಲರೆ ಕಸಲ್ ಹೋಗೋದಕ ಈಗ್ ನಿಮ್ಮ ಅಣ್ಣ ನೋಟಲ್ ಮಾಡ್ದ ನಂಗೆ ಮಾಡಿ ಇಕ್ಕಿ ಐತೆ ಈಗಾದ ಬೋರ್ಡ್ ಹೊಸಾದ್ ಅದೇ ರಿಪೇರಿ ಮಾಡೋದಿದ್ರೆ ಎಷ್ಟಾಗಗುತ್ತೋ ನೋಡ್ಬೇಕು ಇಲ್ಲ ಹೊಸ ಬೋರ್ಡ್ ಇದ್ ಮಾಡ್ತೀವಿ ಅಂಗ ಒಂದು ಮೂರು ನಾಲ್ಕ್ ಸಾವಿರ ರೂಪಾಯಿ ಆತದ್ ವಸ ಹೊಡ್ಬೇಕು ಅಂದ್ರಿ
ಹ್ಮ್ ಹ ಹ ನಡತ್ ಫೋನೊ ಫ್ರೆಂಡ್ಲ್ಲಿ ಮಾತಾಡ್ಬಿಟ್ಟ ನೀ ಕೊಡ್ತೀನ್ ಕಾಸು.
ಹಾ ಆಯ್ತಾಯ್ತು ಕೊಡ ನನ್ ಮೆಷಿನ್ ರಿಪೆರಿ ಆಗೊಷ್ಟ್ರಲ್ ಕೊಡ್ಬೇಕೇಕ್ ನೋಡ್ ಮತ್ತೆ. ಅದೇ ಹೇಳ್ತಿಲ್ ಹೊಸ ಬೋರ್ಡ್ ಹಾಕಸ್ಬೇಕಂದ್ರೆ ಒಂದ್ ನಾಕ್ ಸಾವಿರ. ಆಗ್ತದೆ
ವಾ ಆಲ್ರೆಡಿ ಕಾವೆಕು ಮಂತ್ ಹ
ಬೆಂಗಳೂರಿಗೆ ಬರ್ಬೇಕ್ ಕಲ್ಲಾ ಬಸ್ ಚಾರ್ಜ್ ಒಂದು ಒಂದುವರ್ ಸಾವಿರ ಒಟ್ಟಿಗೆ ಐದುವರೆ ಸಾವಿರ.
ಬೆಂಗಳೂರುಗ್ ಯಾಕ್ ಬ
ರಿಪೇರಿ ಮಾಡ್ಸಕ್ಕೆ ಅದು ಬೋರ್ಡ್ ಇಲ್ಲಿ ಸಿಕ್ಕಲ್ಲ.
ಹಾ ಆ ನೆಪುಕಾರು ಬತ್ತಿಯಲ್ಲ ಬಾ.
ಹ್ಮ್ ನಂಬ್ರಕ್ಲ ನಿಮ್ಮ್ ಅಣ್ಣುನೇ ಕಳಸ್ತೀನಿ. ಅವ ಇನ್ನೇನ್ ಎಲ್ ರಿಪೇರೆ ಮಾಡ್ತ. ರ ಎಲ್ಲ ಐತೆ ಅಂತ ನಂಗೆಂಗ ಗೊತ್ತು ನಿಮ್ಮ ಅಣ್ಣನಾನ ಓದಸತಿನ ಏನೋ ಒಂದು ಪಾರ್ಟ್ಸ್ ಹೋಗಿತ್ತು. ಅಂತ ನಿಮಣ್ಣನೇ ಹೋಗಿ ರೆಡಿ ಮಾಡ್ಸಕ ಬಂದಿದ್ರು ಈ ಸತಿನ್ ಬೋರ್ ಪೂರ್ತಿ ಬೋರ್ಡೆ ಹ ಐತೆತಿ ಅಂದ್ರೆ ಅಲ್ಲೆಲ್ಲಾ ರಾಜಾಜಿನಗರ್ ಬರ್ತಿನನಿ ಅಂತ ಅಂತಾರೆ ಒಂದ್ಸತಿ.
ಹ್ಮ್
ಇಲ್ಲಾ ಅಂದ್ರ ಅಲ್ಲೇ ಇದ್ರತ್ರ ದಸರಳ್ಳಿ ಹತ್ರ ಚೊಕ್ಸಂದ್ರ ಐತಲ್ಲಾ. ಅಲ್ಲಿ ಅದು ಶೋರೂಮ್ ಐತಿ. ಆ ಇದ್ರದದು ಜಯ ಜಾಕಿ ಮೆಷಿಂದು. ಅಲ್ಲಿ ಹಾ ಅಲ್ಲಿಗೆ ಬಂದ್ಬಿಟ್ಟು ಅದು. ಪಾರ್ಟ್ಸ್ ಎಲ್ಲ ಅಲ್ಲೇ ಸಿ ಸಿಕ್ತಾವಂತೆ ಮೆಕ್ಯಾನಿಕ್ ಅಲ್ಲೇ ಇರ್ತಾರಂತೆ ಅದಕ್ಕೆ ಹತ್ತಾಗಿನ. ಪೂರ್ತಿ ಎಡ್ಡೆ ತಗೊಂಡ ಹೋಗ್ಬಿಟ್ಟ ಏನಾಯ್ತ ತೋರ್ಸಕ್ಕೊಂಡು ಆಂಗ ಮಾಡಸ್ಕೊಂಡು ಬಂದ್ ಬಿಡ್ರಿ ಅಂತಿದ್ದಿನಿ. ಅದು ಪೂರ್ತಿ ಎಡ್ಡೆ. ತಗೊಂಡೋಗ್ಬೇಕು ಅಂದ್ರೆ ನಲ್ವತ್ತ ಐವತ್ ಕೆ ಜಿ ಆತದೆ ಅಷ್ಟೊಂದ್ ಯಾರ್ ಒತ್ಕೊಂಡ್ ಹೋಗ್ತಾರೆ. ಸುಮ್ನೆ ಅ ಪೂರ್ತಿ ಮೋಟ್ರ ಎಲ್ಲ ಅದ್ರಲ್ಲೇ ಸೆಟ್ಟಿಂಗ್ ಆಗಿರುತ್ತಲ್ಲ ವೈಟ್ ಐತಿ. ಅದ್ ಮಿಷಿನ್ ಮೇಲಿಂದ ಕೆಳಗಡೆ ಇದ್ ಮಾಡ್ಬೇಕು ಅಂದ್ರನ ಇಬ್ರತ್ ಇದ್ ಮಾಡ್ತೀವಿ. ಅದಕ್ಕೆ ಅದು ಪೂರ್ತಿ ಅದನ್ನ ಯಾರ. ತಗೊಂಡ ಹೋಗ್ತಾರೆ ಮೋಟ್ರರ್ ಏನೋ ಆಗಿರಲ್ಲ ಬೋರ್ಡ್ ಆಗಿರುತ್ತೆ ಅಷ್ಟೇ ಅಂತವ್ರೆ ಅದಕ್ಕೆ ಸುಮ್ನೆ ಯಾಕ್ಬೇಕು. ಎರಡು ತಗೊಂಡ್ ಹೋದ್ರತ್ರ ಒಟ್ಟಿಗೆ ರಿಪೇರಿ ಏನಿದ್ರು ಇತ್ತು ಮಾಡಿಸಕ ಬರ್ಬೋದಲ್ಲಾ ಅಂತ ಅಂದೆ. ಯಾಕೆಂದ್ರೆ ಇದಾಗ್ಲೇ ಎರಡನೇ ಸತಿ ಇದಾಗಿರೋದು ಬೋರ್ಡು.
ಹೌದು ಹಂಗಂದ್ರ ಮಿಷಿನ್ ಏನೋ ಪ್ರಾಬ್ಲಮ್ ಇರುತ್ತೆ.
ಹ್ಮ್ ಅದಕ್ಕೆ ಅದ್ ಏನಾರು ಬೇಕ ಅಂದ್ರೆ ಅದು ಸ ಮಾಡ್ಕ ಬಿಟ್ಟು ಏನಾರ ಟಪೇಜರ್ ಏನಾರು ಇದ್ ಮಾಡ್ಕಬೇಕು ಅಂದ್ರೆ. ಅಷ್ಟಪ್ಪೈಜಾರ ಇದ್ ಮಾಡ್ಸ್ಕೊಂಡು. ಹ ಇದ್ ಮಾಡ್ಸಳಿ ಅಂತ ಅಂದಬಿಟ್ಟು ಹೇಳಿದ್ದೀನಿ ಹೂ ಅಂತ ಅಂದವ್ರೆ. ಆದ್ರೆ ಇವಾಗ ಓತೀನಿ ಇವತ್ತು ಅಂತ ಅಂದ್ರು ಆಮೇಲೆ ನೋಡಿರೆ ಇಲ್ಲ. ಇಲ್ಲ ಮುಂದಿನವ್ ಹೋಗ್ತೀನ ಇನೋಂದ್ ಹದಿನೈ ದಿವಸ ಬಿಟ್ಟ ಹೋಗ್ತಿನಿ ಅಂತವ್ರೆ.
ಹ್ಮ್ ಬ್ಲವ್ಸ್ ಕತೆ.
ಬೌಸ್ ಕತೆ ಕಟ್ ಮಾಡಿ ಇಟ್ಟಿರೋದ ಅಲ್ಲೇ ಇಟ್ಟಿದ್ದೀನಿ ಅವ್ರಿಗ್ ಹೇಳಿದ್ದಿನಿ ಮಿಷಿನ್ ಹಿಂಗಗೈ ಇದ್ರೆ ಸ್ವಲ್ಪ ದಿವ್ಸ. ಟ್ಟ ಕೊಡದು ಅಂತವ ಆಯಮ್ ಆಯ್ತ್ರಿ ಈಗ ಈ ಕಡೆ ಎಲ್ಲ ಈಗ ನಾಗರ ಪಂಚಮಿ ಆಷಾಢ ಮುಗಿತ್ ಅಂದ ತಕ್ಷಣ ಆಷರದಿಂದಾನೇ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಾವವೆ ದೇವ್ರು ಮಾಡಬಹುದು ಅದೇ ಇದವ್ರ ಳ ತಗೊಳ್ಳುವ ಅಂತೆ ಎಲ್ಲಾ ಶುರು ಮಾಡ್ತಾರೆ ಅದ್ಕಷ್ಟ ಒಳಗಡೆ ಕೊಡ್ರಿ ಅಂದವ್ರೆ ಆಯ್ತಾ ತಗಳ್ರಿ ಅಂದಿನಿ. ಯಾಕೆಂದ್ರೆ ಈಗ ಅಮಾಸೆ ಈಗ ಅಮಾಸೆ ಇದಾಯ್ತು ಅಂದ್ರೆನೆ ಶುರು. ಹ್ಮ್ ಊರಲ್ಲಿ ಏನು ಫಂಕ್ಷನ್ ದೇವ್ರ ಮಾಡೋದು ಊರ್ ಗ್ರಾಮ್ ದೇವತೆಗಳು ಇರ್ತಾರಲ್ಲ ಅವ್ರರಿಗೆಲ್ಲಾ ದೇ ಇದೇನೋ ಹೇಳ್ತಾರಪ್ಪಾ ಅ ದೀಪ ಹಾಕದು ಒಂತಾರೆ ಈ ಕಡೆ
ಹಾ ಹಾ
ಹಂ ಇದ್ ಮಾಡಿ ಶ್ರಾವಣದವರ್ಗೂ ಮಂಗಳವಾರ ಶುಕ್ರವಾರ ವಾರ ಮಾಡ್ತಾಂಗೆ ಮಾಡಿಲ್ಲಿ ದೇವಸ್ಥಾನಕ್ಕೆ ತುಂಬಿದ್ದು ಚಂಬಲಿ ಐದು ಇದು ಐದ್ಂಬ ಮೂರ್ ಚಂಬು ಹತ್ರ ನೀರ್ ತಗೊಂಡೋಗ್ ಹಾಕಿ ಬೆಳಿಗ್ೇನೆ ಪೂಜೆ ಮಾಡ್ತಾರೆ ಇದ ಇದ್ ಮಾಡಿದ್ರೆ ಹೆಣ್ಮಕ್ಳದದೆಲ್ಲ ಶುರುರುತ ಪೂಜೆವು ಇವು ಅಂತ ಆಮೇಲೆ ಇನ್ನೇನ ಶ್ರವಣ ಅಷ್ಟ ಆಯ್ತತ ಅಂದ್ರೆ ನಾಗರ ಪಂಚಮಿ ಅಂತೆ ಅವು ಹೂ ಅಂತ ಸ್ಟಾರ್ಟ್ ಆಗ್ತವೆ ಅಷ್ಟ ಒಳಗಡೆ ಕೊಡಿ ಅಂತ ಹೇಳಿದ್ರೆ ಅಷ್ಟೊಳಗಡೆ ಕೊಡ್ಬೇಕು
ಹ್ಮ್ ಕೆ ಹಂಗಾದ್ರೆ
ಅಷ್ಟರೊಳಗ ರಿಪೇರಿ ಮಾಡಿಸಬೇಕು
ಆಗುತ್ತೆ ಅಣ್ಣ ತಗೊಬಂದ್ರೆ
ಹ ಅದಕ್ಕೆ ಹೇಳಿದನಪ್ಪ ಆತಗ ಹೋದ್ರೆ ನಾಳಿಕ್ ಹೆಂಗಿದ್ರು ಆಗತ್ತೆ ನಾಳೆ ಮಾಡಸ್ಕೊಂಡ ಬರ್ಬೋದಲ್ಲಾ ಅಂತ
ಬಿಡು ಇನ್ನೊಂದ ಹದ್ನೈದ ದಿನ ವಾರ ಬಿಟರೇ ಅವನ್ ಶ್ರೀ ಇದ್ರಂಗೂ ರಜೆ ಇರ್ತದೆ
ಮತ್ತೇನಕ ಇಲ್ಲ ಮತ್ತೇನಕ ರಜೆ ಇಲ್ಲ ಈಗ ನೆಕ್ಸ್ಟ್ ಮಂತ್ ಯಾವದು ರಜೆ ಇಲ್ಲ ವೀಕೆಂಡ್ ಆಯತ್ತ ಅಂತಂದ್ರೆ ಅಲ್ಲಿ ಮತ್ತ ಅವನ ಕರ್ಕೊ ಬಂದ ಎಲ್ಲಿ ಇದ ಮಾಡಕ ಹೋಗೋದು ಇವಾಗಲೇ ಎಲ್ಲಿ ನಿಮ್ಮ ಪುಟವನ ಮನೆಗ ಹೋಗ್ಯವನೆ ಹೋದರೆ ಎಲ್ಲ ಈಗ ಹಾ ಎಲ್ಲ ಮತ್ತ ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿ ಅವರಂತೆ
ಯಾರು
ಪುಟ್ಟಮ್ಮರ
ಹೇಳೇ ಇಲ್ಲ
ಅವರು ಬೆಲಕೆರೆರೆ ಇದರಲ್ಲ ಅವನ ಮೊನ್ನೆ ಏನು ಟಿಟಿ ತಗೊಂಡವನಂತ ಮತ್ತೆ ಮೋಸ್ಟ್ಲಿ ಟಿಟಿ ಪೂಜೆ ಮಾಡ್ಸೋಕೆ ಹೋಗಿರ್ಬೇಕು ಅನ್ಸುತ್ತೆ ನೆನ್ನೆ ಬೆಳಿಗ್ಗೆ ಅಯ್ಯ ಫೋನ್ ಮಾಡಿದ್ದಂತ ಅವರ ಏಳು ಗಂಟೆ ಇಲ್ಲನ ಹು ನಾವು ಫೋನ್ ಮಾಡಿದ್ಮೇಲೆ ನವಾ ಫೋನ್ ಮಾಡಿಲ್ಲ ಹೊಯ್ತಿದಿವಿ ಶ್ರೀಧರನ ಕರ್ಕೊಂಡ್ ಹೋಗಲಾ ಅಂತ ಆಯ್ತವ ಕರ್ಕೊಂಡ್ ಕರ್ಕೊಂಡ್ ಹೋಗು ಅಂದೆ ಎಲ್ಲಿ ಇಲ್ಲಿಂದ ಹೊರಟಾಗಲಿ ಹನ್ನೆರಡು ಗಂಟೆ ಆಯ್ತವರು
ನದೀನನಾ ಈಗ ಅಲ್ಲೇ ಇದ್ದಾರ
ಹು ಮೋಸ್ಟ್ಲಿ ಅದೇ ಎಲ್ಲ ಹೋಗ್ತೀರಾ ಅಂದೆ ಬರೀ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಷ್ಟೇ ಅಂತ ಅಂದ್ರು ಮೋಸ್ಟ್ಲಿ ಮುಗಿಸಕೊಂಡಿ ಇನ್ನೇನು ಸಂಜೆ ಅಥವಾ ನೈಟ್ ಒಳಗೆ ಬರ್ಬೋದು
ಹು ನನ್ನ ಪೀರಿಯಡ್ಸ್ ಇರಿತ್ತಲ್ಲ ಅಂದ್ರೆ ನಾನು ಹೋಗುವೆ ಅವಳ ಅಂದ್ಲು ಬಾ ಇಲ್ಲಿಗೆ ಅಂತ ನಾನೇ ಓ ಬಿಡಲ್ಲ ಅಲ್ಲೆ ಮತ್ತೆ ವರ್ಕ್ ಐತೆ ಶನಿವಾರ ವರ್ಕ್ ಮುಗಿಸಕೊಂಡು ಮತ್ತ ಹಂಗ ಸರಿ ಹೋಗಲ್ಲ
ಹು
ಹು ಬಿಡು ಪರವಾಗಿಲ್ಲ ಮತ್ತೆ ನೆಟ್ವರ್ಕ್ ಸಿಕಲಿಲ್ಲ ಮತ್ತ ಅದಕ್ಕೆ ಬೇರೆ ಹಿಂಸೆ ಆಗುತ್ತೆ ಅಂತ ಅನ್ಬಿಟ್ಟು ಆದರೇ ಇವತ್ತ ಬರ್ತೀನಿ ಬಿಡು ಹು ಅಂದೇ ಅದಕ್ಕೆ ಸರಿ ಆಯ್ತು ಫೋನ್ ಮಾಡ ಮಾಡು ನಾನು ಮಾಡ್ತೀನಿ ಅಂದ್ಲು
ಹು ಹು ಅವಳು ಆ ಕಡೆಕ ಹೋಗಳಲ್ಲ ನಾನ ಬೆಳಿಗಿಂದ ಏರ ಎರಡು ಸತಿ ಫೋನ್ ಮಾಡಿದೀನಿ ಫೋನ್ ಪಿಕ್ ಮಾಡ್ಲಿಲ್ಲ
ಹು ಅನ್ನ ಮಾಡಬೇಕಿತ್ತು
ನಿಮ್ಮ ಅಣ್ಣ ಹೋಗಿಲ್ಲ
ವಾವ್ವಾ
ಬರೀ ಅವ್ವ ಮಕ್ಕಳ ಅವ ರಚಿಕ್ಕಅತ್ತೆ ಅವರ ಮಕ್ಕಳ ಇವನೊಬ್ಬ ಆಗೋನೆ ಎಕ್ಸ್ಟ್ರಾ ಇವನು ಮತ್ತೆ ಯಾರಪ್ಪ ಇನ್ ಪ್ರಜ್ಜು ಅಂದಲಪ್ಪ ಅದ ಯಾರೋ ಅಂತ ಗೊತ್ತಿಲ್ಲ ಅದಂದು ಹುಡುಗ ಹೋಗ ಅವರೇ ಯಾರ ಗೊತ್ತಿಲ್ಲ
ಅದೇ ಅಕ್ಕನ ಫ್ರೆಂಡ್ ಮಗ ಅಕ್ಕ ಐತಲ್ಲ ಚಿಕ್ಕಿ ತು ಚಿಕ್ಕಿ ಅಂತಿನಿ ಎಲ್ಲೊಂದ ಅಕ್ಕ ಬರಲ್ಲ ಫ್ರೆಂಡ್ ಅಂತ
ಇಲ್ಲಲ್ಲ ಅವಳಲ್ಲ ಆ ಕಡೆ ಬ್ಯಾಲ್ಕೆರೆ ಕಡೆರು
ಹು
ಇವರಲ್ಲ
ಓಕೆ ಓಕೆ
ಇಲ್ಲಿರುವವರು ಯಾರು ಹಂಗ ಅವರ ಜೊತೆ ಕಳಸಕ್ಕಿಲ್ಲ ಅಲ್ಲಿ ಯಾರು
ಓಕೆ ಓಕೆ ಹಂಗಾದ್ರೆ ಹು ನಂದ ಪೀರಿಯಡ್ಸ್ ನಿಂತಿದ್ರೆ ನಾನು ಹೋಗಬರೋನೆ ತುಂಬಾ ದಿನ ಆಗೈತ ಹೋಗಿ
ನಾನು ನಾ ಯಾವಾಗ ನಾ ಹೋಗಿದ್ದು ಹದಿನೇಳು ಹದ್ನೆಂಟರಲ್ಲಿ
ನಾನು ಹೋದ ವರ್ಷ ಹೋಗಿದ್ದೀನಿ ಒಂದು ವರ್ಷದ ಮೇಲೆ ಆಯ್ತು ಇ ಬಟ್ ಆದ್ರೆ ನಂ ಗೆನ್ನಾಗ್ರ ಆಗಿತ್ತಲ್ಲ ಪ್ರತಿ ವರ್ಷ ಬರ್ತೀವಿ ಅಂತ ಅನ್ಕೊಂಡ್ ಬಂದಿದ್ದೀನಿ ವರ್ಷಕ್ಕೊಂಸಲ ಸುಬ್ರಮಣ್ಯಕ್ಕೆ
ಹ್ಮ್
ಕ ಹೋಗ್ಬೇಕಷ್ಟೆ
ಹ್ಮ ನಾ ಎಲ್ಲ ಅವಾಗ ಇದಿದ್ದು ಮತ್ತೆ ಎಲ್ಲಿ ಲಾಕ್ ಡೌನ್ ಇಂದ ಆಲ್ಮೋಸ್ಟ್ ಹೋಗೇ ಇಲ್ಲ ನಾ ಧರ್ಮಸ್ಳಕ್ಕೆ
ವಾಗ ನವಾಗರ
ಹ್ಮ್ ಹೇಳ್ತಾನೇ ಇದ್ದೀವಿ ಹೋಗೊಂಡ್ರಲ್ಲೇ ಇದ್ದೀವಿ
ಹಓ ತ್ವೇಣನ್ ಗಗೆಡಂತ
ಹೌ ಹ್ಮ್ ಒಪ್ಸ ಒಪ್ಸ ನಿ ಮಣೇನ
ಹಾ
ಉತ್ಸವ ಅ
ಮನೆಯ ಬರುತ್ತೆ ಎಲ್ಲಾರು ಒಪ್ಕೊ ಬರ್ಬೇಕು
ಹ್ಮ
ಒಂದ್ಸತಿ ಟ್ರೈ ಮಾಡಿ ನೋಡ
ಯಾಕೆ ಬರಲ್ಲಾ ಅಂತಾರ
ಬರಲ್ಲ ಅಂತ ಏನಲ್ಲ
ಬಾಡಿಗೆ ಕುಡಿ ಅಂತಾರೆ ಎಂತಾನ
ಏನಿಗೇನು ಬೇರೆ ಹೋದ್ರುನು ಹ ಹಾಕ್ಲೇಬೇಕು ಹೋ ಹಂಗ್ ಜೊತೆಗ ಹೋದ್ರರುನು ಹಾಕ್ಲೇಬೇಕೋ ಅದ ಏನ್ ಸಮಸ್ಯೆಲ್ಲಾ ಯಾರೋ ಟ್ರಿಪ್ಗಳು ಅವು ಇವು ಇರ್ತಾವಲ್ಲ
ಹ್ಮ್
ಮಳ್ಕ ಮಡ್ಕೆನ್ ಇದಾಗಬೇಕಾರ
ನೋಕಲ್ ಮಾಡಲ್ ಲಾಸ್ಟ್ ಟೈಮ್ ಮಟ್ಟ ನಂದಿತೆ ಯಾವಾಗ್ಲು ಫ್ರೆಂಡ್ಸ್ ಎಲ್ಲಾ ಹೋಗಗಾಗ ಹೇಳಿ ನಮ್ ನನ್ ಮಾಡ್ಕೊಂಡ್ ಹೋಗ್ರಿ ಅಂತ
ಹ್ಮ್
ಹೋಡ್ತೇನಿ ಹೇಳ್ತೇನೆ ಕೇಳ್ತೀನಿ ನಾನು ಯಾವ ಫ್ರೆಂಡ್ ಜೋತೆ ಹೋಗೋ ಬಿ ಅಲ್ಲ ಆಫೀಸ್ ಫ್ರೆಂಡ್ಸು ಕಾಲೇಜ ಫ್ರೆಂಡ್ ಹತ್ರ ಏನಾರರು ಎಲ್ಲ ಟ್ರಿಪ್ ಹೋಗದಿದ್ರೆ ಹ ನಮ್ದಾಗ ಇಟ್ಟಿತ್ತು ಕೇಳುವ ಕಮ್ಮಿ ಮಾಡ್ಕೊಳ್ಳಿ ತಗೊಂಡೋಗಿ ಅಂತ ಅಂದಿತ್ತು
ಹಾ
ಬೇರವ್ರ ತರ ಬೇಡ ಕಡಿಮೆ ಬಾಡಿಗೆ ಮಾತಾಕೊಂಡು ತಗೊಂಡ ಹೋಗಿ ಅಂತ ನಾನ್ ಸರಿ ಆಗಿದೆ ಆಮೇಲೆ ನಾವೇ ಇಲ್ಗೂ ಹೋಗಿಲ್ಲ
ಹ್ಮ್ ಅವ ಸ್ಟಾರ್ಟಿಂಗ್ ಅಲ್ಲ ಒಂದಷ್ಟು ಹೋಗಿದ್ದ್ಯಾಲ್ಲಾ ನೀನ್ ಜಾಸ್ತಿ ಟ್ರಿಪ್ಗಳು
ಯಾವಾಗ ಹೇಳ ಟ್ರಿಪ್ ಅಲ್ಲ ಅದೆಲ್ಲ ಆಫೀಸ್ ಕಡೆಯಿಂದ ಹೋಗ್ತಿದ್ ಆಫೀಸ್ರ್ ಕರ್ಕೊಂಡು ಹೋದರೆ ಹಯ್ತಿದ್ವಿ ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ ಸ್ವಲ್ಪ ದುಡ್ ದುಡ್ಡು ಅವ್ರ ದಿನ ಉಳ್ದಿದ್ದ ದುಡ್ಡು ಅರತರ ಇಲ್ಲ ಆಫ್ ಆಫ್ ದುಡ್ಡು ಈಗ ಕ ಕಕೊಂಡ ಹೋಗಲ್ಲ ನಾವು ಎಂತಲ್ಲ ಕಸ್ಕೊತ ಇಲ್ಲ ಅದು ನಾವ ನಾವೇ ಹ ಇ ಹ ಸ್ವಲ್ಪ ನಮಗ ಒಂದ್ ಸ್ವಪ ಸೇಫ್ ಇರುತ್ತಲ್ಲಾ
ಹ್ಮ್
ಸ ಕರೀತಾರೆ ಎಲ್ಲಾ ಕಡೆಗೂ ಕರತಾರೆ ಪಬ್ಬಿಗೂ ಕರೀತಾರೆ ಟ್ರಿಪ್ ಕರೀತಾರೆ ಎರಡು ಮೂರ್ ದಿನ ನಂಗೆ ಏನೋ ಕಂಫರ್ಟಬಲ್ ಆಗ್ಸಿಲ್ಲ
ಹ್ಮ
ಮೈ ಮೈಂಡಲ್ಲಿ ಈಗ ಅವ್ರ ಜೊತೆ ಹೋದಾಗ ಏನಾರ ತೊಂದ್ರೆ ಆಯ್ತಪ್ಪ ನೂರ್ ಮಾತಾಡ್ತ ಎಲ್ಲಾ ಕಡೆ ಅಯ್ಯೋ ಫ್ರೆಂಡ್ಶಿಪ್ ಹೋಗಿಲ್ಲ ಅಂತೆ ಮರಗೆ
ಹ್ಮ್
ಹೆಂಗ ಆಗೈತೆ ಅಂತ ಅದಕ್ಕೆ ಹ ಹೋಗಲ್ಲ ಹಂಗೆ ಮತ್ತ ಅದಂತ್ರ್ ಫ್ಯಾಮಿಲಿ ಜೊತೆ ಹೋದಷ್ಟ ಕಂಫರ್ಟ್ ಅನ್ಸಲ್ ಫ್ರೆಂಡ್ಸ್ ಜತೆ ಹೋದರ
ಹ್ಮ ಸರಿ ಸರಿ ಆಯ್ತು ಎನ್ ಮಾಡ್ತಿದ್ದಿ ಅಮ್ಮ ಅಮೆಲಿ ಮಾಡ್ತಿನಂತೆ ಹೂ ಬೈ ಹ